ಹಲೋ ಹಲೋ ಭೈ ಹ್ಹ ಹಾ ರೇ ಭೈ.
ಎಲ್ಲಿದ್ರ ಅಣ್ಣ ಏನಿಲ್ರಿ ಇಲ್ಲೇ ಹಾಸ್ಟೆಲ್ ಬಲ್ಲಿ ಕುತ್ ಹಾಂಗ ಅದ್ರೀ ಬೆಳಿಗ್ಗೆ ಬೆಳಿಗ್ಗೆ.
ನಮ್ಮ್ ಕಡೆ ಎಲ್ಲ ಬೆಳೆ ಮಸ್ತ್ ಅದವ್ರಿ.
ಹಾ ರೀ
ಏನ್ ಮಾಡತ್ತೀರಿ ಹೋ ನಿಮ್ ಕಡೆ ಎಲ್ಲಾ ಚಂದ್ ಅವ್ರಿ
ಹ ನಮ್ಮ ಕಡೆ ಕೂಡನು ಚೆಂದ ಅದಾವ್ರಿ
ಹಾ ರೀ
ಕಡೆನ ಚೆಂದ ಅದಾವ್ರೀ.
ಹಾ ರೀ ಇಲ್ಲಿ ಅಗ್ರಿಕಲ್ಚರ್ ಕಾಲೇಜ್ಗ ಬಂದಿವ್ರಿ.
ಇದು ಅಗ್ರಿಕಲ್ಚರ್ ಕಾಲೇಜ್ ರೀ ಇಲ್ಲಿ ರಾಯಚೂರು ರೋಡಿಗೆ
ಅಂತ
ಹಾ ಬಾರಿ ಅದರಿ ಕಾಲೇಜ ಏನ್ ಕೇಳ್ತ್ರಿ. ಪೂರಾ ಹಸಿರು ಹಸಿರದಾವ್ರಿ ಪೂರಾ ಎಲ್ಲ ಪೂರ. ಹ ಹಾದಿ ಅದಾರಿ ಅದು ಕೇಟ್ ಕ್ಯಾಂಪಸದ ವಾತಾವರಣ ಎಲ್ಲ ಸ್ವಚ್ಛ ಹಸಿರ ಹಸಿರ ಅದರ ಪೂರಾ ಹಚ್ಚ ಹಸಿರ ಅದಾರಿ
ಏಕ್ ನಂಬರ್ ನೋಡ್ರಿ ಕಾಲೇಜ್.
ಆರಾಮಿದ್ರಿ ಇಲ್ಲೇ ಬಂದಿದ್ರೆ ಹುಡುಗ ನೋಡ್ಕೊಂಡ ಹೋಗಕ್ರೆ
ಹ್ಮ್
ಏನು ಮಾಡತ್ರಿ
ಹ್ಮ ಪಾ ಇಲ್ಲ ಹೊಲ್ಲ ಹೋಗಿದಾ ಹೇಗ್ ಬಂದದ ನೋಡ
ಏನ್ ರಿ ಹೋಲುಕ್ಕ ಹೋಗಿರಿ ಏನ್ ಮಾಡಿದಿರಿ ಇತ್ತು ಹೊಲ್ದಾಗ
ಬಿದ್ದಿತ್ತಲ ಗಳೆ ಹೊಡಿದ ಸ್ವಲ್ಪ ಗಳೆ ಹೋಡೇದ ಎತ್ತುವಿಂದ
ಗಳೇ ಹೊಡದ್ರಿ ಎತ್ತುಗಳಿಂತತ್ರಿ
ನೇಗಿಲ ಹೋಡಿದೇವ್ರೀ ಪೈಲಾ
ಹಾ ರೀ
ನೇಗಿಲ ಹೊಡ್ಡಿದ್ದ ಒಂದ್ ಎರಡು ಎರಡು ಆರ್ಡ್ ವಾರ್ ದಿನ ಬಿಟ್ಟಿ
ಆ
ಹ ಜರಾ ನೆಟ್ವರ್ಕ್ ಇರಲೀ ಬರೀ
ಹಾ ರೀ
ನೆಟ್ವರ್ಕ್ ಇರಲ್ ಬರೀ ಆಜು ಬಾಜು ಏನೇನ ಕೆಲ್ಸತ್ ನೋಡ್ರಿ
ಹಾ ಆಯ್ತಾಯಯ್ತ ಆಯ್ತ ನೇಗಿಲ ಹೋಡಿದಿ ಎರಡ್ ದಿನ ಬಿಟ್ಟಿವ್ರಿ
ಹಾ
ಈಗ ಗಳೇ ಹೊಡದೇವ ಇವತ್ತ
ಹಾರೀ
ಹ್ಮ್ ಹ್ಮ
ಎಲ್ಲ ಸಾಪ್ ಮಾಡ್ರರಿ ಹೊಲಾ
ಹಾ ಸಾಕ್ ಮಾಡಿವ್ರಿ ಈಗ ಬಿಸಿಲ್ ತಿಂದ ಳಾಕ ಮಳಿ ಬಂತಂದ್ರ
ಬಿತ್ತಾಣಕಿ ಮಾಡ್ತೀರೇನ್ ರೀ
ಬಿತ್ತನೆ ಚಾಲೂ ಮಾಡೋದರಿ
ಬಿತ್ತಣ ಏನ್ ಏನ್ ಮಾಡತಿರಿ ಯಾವ್ದ ಹಾಕತಿರಿ ಬೀಜಾ
ತೊಗರಿ, ಹೆಸರಾ, ಉದ್ದಾ ಹ್ಮ ಹ್ಮ ಮೂರ ಹಾಕತ್ತನ್ರ ಹಮ್ಮ
ಹಾ ರೀ ಮಳೆ ಒಂದ್ ಬರ್ಲ ಅದ ನಿಮ್ ಹೊಲ್ದಾಗ ಬಾವಿಅದತ್ತೋರಿ ನೀರ್ಗಿರಿ ಏನ್ ಕುದಿಲ್ಲ
ನೀರ್ ಬಿಟ್ರರು ಪ ಇದಾಗಲ್ರರಿ ಪಡ್ತಾಳಗಲ್ಲ ಮಳಿ ಬಂದ್ಬಳಕ್ ಬಿತ್ತಬೇಕ್ರೀ
ಅದೇ ರೀ ಮಳೆ ಬಂದ್ಬಳಕ್ ಒಂದ್ ಒಂದ್ ಎರಡ್ ಮಳಿ ಆಯ್ತಂದ್ರ ಬಿತ್ರಿ ಬಿತ್ ಬಿತ್ತಿದ್ಅಂದ್ರು ಬಿ ಅಚಾನಕ ಆಮ್ಯಾಗ ಮಳೆ ಗಿಳಿ ಬರ್ಲಿಲ್ಲ ಅಂದ್ರೆ ನೀರ್ ಬಿಟ್ರ ಭಿ ಬರ್ತಾರ ನಿಮ್ದು
ಏನ್ ಬಂದ ನಿಮ ಹೇಏನ್ ರಗಡ್ ನೀರ ಅವ್ರ ಯಾವತ್ ಬಂದ್ಯಲ್ಲ
ಹಾ ಬಂದಿ ಬನ್ರಿ ಬಂದಿರಿ ಬನ್ರಿ
ಹಾಂ ನಿಮ್ಮ ನಿಮ್ಮ ಬಾಳೆ ಪಠಾವನ್ನು ನೋಡಿದೇವ ರೀ ಅವತ್ತ
ಹ್ಮ್
ಅ ಮಾನ್ಕೆ ಗಿಡ ಏನು ಮಾರಿದಾರಸ್ತಾ ಸಹಿವರಿ ಮಾನ್ಕೆ
ಹಾ ರೀ ನಿಮ್ ಮುತ್ತ್ಯಾ ಹಚ್ಚಸ ಏನ್ರೀ ಗಿಡ ರೀ ಅದು ಬರಬರಿ ಕೆಳ್ಸ ನೋಡಿ ವರ್ಷ ಬರ್ತನ ರೀ ಕಾಯಿ
ರಿ ವರ್ಷ ಒಂದ್ ಸಾವಿರ ಎರಡ್ ಸಾವಿರಾ ಪಂದ್ರಸೊ ದ ಹಾ ಒಂದೇ ಗಿಡದಾಗರೀ
ಒಂದೇ ಗಿಡದಾಗ ಹಸೆ ಬರ್ತವ ರೀ ಕಾಯಿ ಏ ಅವಾಜ ಭೀ ಬ ಮೆತ್ತೂರಿ ಗಿಡುಕಾಯಿ
ಹಾ ಸಿಧಿರಲ್ಲಾನ
ತಿಂದಿದ್ರಿ ಒಂದ್ ಎರಡ್ ಹಣ್ಣ ಇದ್ದು ಸಿಕ್ಕ್ಯವರು ಉಳಕ್ಯವ ಅರ್ಧ ಹಣ್ಣಗ ಸಿಕ್ಕ್ಯವರು ಬಾರ ಇದು ಕಾಯಿ ರುಚಿದ್ದು
ಹ್ಮ ಕೂಡ ಹಂಗೆರ್ತಾರೆ
ಕಾಯ ನಲ್ಲ ರೀ ಒಂದುಂದ ಉಡಿಲ್ಲ ಕಾಯ ಗಿಡ ಬಾರಿ ಇದ ನೋಡ್ರಿ ಯಾವ್ದ ಯಾವ್ದ ಹಚ್ಚರಿ ಅದ ರೀ ದರದು ಇದಾವಾದ್ರೆ ತಳಿವ್ದಾರಿ ಗಿಡ್ದ
ಹೇಳಲ್ರಂಗ
ಹಾ ರೀ ನಿ ಮುುತ್ತೆ ಹಚ್ಚದಏನ್ ರೀ
ಹಾ ನನ್ತ ಇದ್ದಿದ್ದಾರೆದು
ಮೆಟಗೆ ಪಲೆದ ರ ಕ್ ಅದ ರೀ ಪಾ ನಿಮ್ ಹೊಲ್ದ ವಾತಾವರಣ ಹೌದಾ ಮೆಟ್ಗಿ ಅಲ್ಲೇ ಮಾನ್ ಗಿಡ ರೀ ಕಂಪಿ ದಾರಿ ಎತ್ಗಳಗ
ಹ್ಮ್
ಏ ಠೀಕ್ ಇಟ್ಟ್ರರಿ ಅಂದ್ರೆ ಭೀ ಠೀಕ್ ಇಟ್ಟ್ರರಿ ನೋಡಿರಿ ಹೊಲ ಬಾರಿ ಅದ ರೀ
ಹಾ ಚೀಸಲ್ಲಾರನ
ಫಿಸಸರ್ ಕಳ ಕೂಡ
ಹ ಎಲ್ಲ ಏನೋ ಮಾಡಿ ಚೆಕ್ ಮಾಡದತ್ರ ಬಂದಿರಲ್ಲ
ಹಾ ಹಾ ರೇ ಅವವತ ರೇ ಬಾ ಅಂದ ಭಾರಿ ಇದ್ದಿತ್ ರೀ ಅಯ್ಯ ಹೊಲಾನ ಮಂದಿಗ್ ಹಸ್ತೀರಾ ನೀವೇ ಮಾಡ್ತೀರಿ
ಅದೇ ಸ್ವಂತ ಮಾಡ್ತೇವ ರೀ ನಾವೇ ಮತಾರ ಎಲ್ಲಾ ಮಾಡ್ತೇವ ಹೊತ್ಟ್ಟಿ ಯಾರ ದೊಡ್ ದಾಾಣಿಗೆ
ಅದು ಒಂದು ಅಕೌಂಟ್ದ ಅಲ್ರಿ ನಿಮ್ದೇ ಹತ್ ನಿಮ್ದೇ ಅಲ್ರರಿ ಅದು ಹಾ ರವು ಟೀಕ್ ಅವ ನೋಡ್ರಿ ಹತ್ಗಳು ಎಲ್ಲಿ ಎಲ್ಲಿ ತೊಗೊಂಡ್ರಿ ಅ ನಿಂಬಲ್ಲ ಇದ್ದ ಪಲ್ಯಾಡ್ದ್ರಿ
ನಿನ್ನಡದು ನಂಬಲೆ ಎಂದರ
ಹ ಕ್ ಬೆಳಸರ ಅಂಧ್ರ ಬರೆ
ಹತಾರೆ
ರಶಿಕ ಎತ್ತ ಹಸ್ತಿರಂಡರಾವ
ಹಾ ರಸ ಹಚ್ಚಾಗಾ ಹಚ ಹ
ಏನ್
ನಾಡ ಕೇಳ್ರಿಲ್ಲ
ಹಾ ಅದು ಕೇಳನ್ಅದು ಇದ್ರೊಳಗೆ ಇ ಮಾಡ್ಬಾರ್ದ್ರಿ ಅಂದ್ರ ಬಿ ಹದಗೋಳ್ದರ ಜಾಗತ್ಲ ರೀ ಮಂಜಿ ಸುಮಾರು ಅದ ರೀ
ಹಾ ಏನ್ ಮಾಡ್ತವ್ರೀ ಬಾಳ
ಹ್ಮ ನಿಮ್ ಮದ್ಲೆೇ ನಿಮ್ ಶಿವಾರ್ಗನ್ ಕಡೆ ಮಂದಿ ಬರಾಬರಿ ಇಲ್ಲಿರವು ಮಂಚರು ನಮ್ಮ ಬಿರಾಣ ಬಿರಾಣುಗಳು ಬಿ ನಿಂಬಲ್ಲೇ ಮಾಡ್ತಾರ ಅ
ಅವರುೂ ಎಲ್ಲ ಮಾಡ್ರೀ ಅವರು ನಮ್ಮ ಎತ್ತಳ ಇದ್ದಾರೀ
ಹ ನಿಮ್ ಎತ್ ಒಯ್ತಾರ ಅನ್ ಅವ್ರು
ಹಾ ನಮ್ಮ್ತ್ ಏನ್ರಿ ನಾವ್ ಮಾಡ್ರ ಅಂದ್ರ ಜಾವ ಬಿತ್ತರಿಂದ್ರ ಅದ ಕಣಕಿ ನಮ್ ಕೊಡ್ತಾರೀ
ಹಾ ರೀ ಯಾವರು ಹಾ ರೀ ಅವ್ರದ ಮನಿ ನಮ್ಮನಿ ಬೆಲ್ಲ ಬ ಮಾತ್ರಿ ಅವರು
ಯಾ ರೀ
ಹಾ ರೀ ಹಾ ಬೀಗ ಆಗ್ಬೇಕ್ರೀ ಅವ್ರ ನ ಅ ಅಳನ ಅಭತ್ತರ ಅ ಬೀರ
ಹಾ
ಆ ಮತ್ತ ಎಲ್ಲಾ ಖನ್ಗಿ ಹಾಕಿರಿ
ಏನ್ ಹಾಕಿಲ್ರಿ ಚಾ ಹೊಡ್ದೇವ್ರಿ ಇ ಹೊಲ ಬಂದಿನಡ
ಹೌ ಚ ಮಾಡಳ ಚಾ ಮ್ಣ ಕುಡಿಬಾರ್ರಿ ದಬಸಿ ನಂಗೆ ಕುಡಿಬಾರ ಅಂದ್ರ ಡಾಕ್ಟ್್ರ ಚಾ ಕುಡಿದ್ರ ಪಿತ್ತ ಉಲ್ಟ ಮತ್ತೆ ಏನೇನು ಅವ್ ಹೊರ್ಗೇನ್ ಚಾ ಕುಡ್ಬೇಡ್ರಿ ದಾಬಾಸಿ ಸತ್ತು ಚಾ ಕುಡ್ಲಿಕ್ಕೆಬಳ್ರಿ ಜರಾ
ಹೂ ಬರಬರ ಬರ
ಅವು ಚಾ ಮೊದ್ಲೇ ಚಂದ ಮಾಡಲ್ಟೀ ಹೊರಗೆಲ್ಲ
ಏ ಚಂದ್ ಮಾಡಲ್ ಅದಕೇನ ಮನ್ನ್ ಎ ಕೇಟಿ ಮಾಡ್ ಹೊಡಿತೇನ್ೀ
ಹಾ ರೀ ಹಾ ನಿಮಮ್ಮ್ೂಊರ ಡಿ ಸಿ ಹೋಟೆಲ್ ಫೇಮಸ್ ಅತ್ತಲ್ರಿ ಅಲ್ ಹೋಗ್ಬೇಕಕಿಲ್ರರಿ
ಹ ಗತ್ತೀ ಅದ್ ಯಾವಾಗಾರ ಒಮ್ರೀ ರಾತ್ದ್ದ ಹಕ್ಕಳಾಗ
ಅಲ್ಲಿ ಖಾನಗಿ ಏನೋ ಸಿಗ್ತೈತ್ತಲ್ರರಿ ಬೇಳ್ ಅಂದ ಏನೋ ಸಿಗ್ತೈತ್ತಲ್ರರಿ
ಹಾ ಬೇಳ ಮುಂಜಾಳೆ ಸಿಗ್ತರಿ ನಾಷ್ಟ ಪೂರಿ ಆಲು ಭಾತ ಉಪ್ಪಿಟ್ಟ
ಅದು ಇದ್ರೊಳಗ ಬಂದಿತ್ೀ ವಿೀಡಿಯೋ ಬಂದಿತ್ೀ
ಹೂ ಹೂ
ಹ ಅದ್ರೊಳಗವು ಬಾಸಂದ್ ೇತ್ರಿ ಏನೇನು ಮಾರ್ತವ ಫೇೇಶಿಯಲ್ ಫೇಮಸ್ ಅದ ಅಕ ಹೇಳತೀರಿ
ಹ ಬಸ್ ನೋಡ್ರಿ ಅಂದ್ರ
ಇಲ್ರರಿ ಒಂದ್ ಹಾ ನೋಡಿದ್ರಿ ಒಂದ್ ಎರಡ್ ಸಲ ಅಂದ್ರ ಅದೇಂದ ಗೊತ್ತಿಲ್ರಿ
ಸ್ಟ್ ಸ್ಟ್ ಹಂಗ
ಅವ ರ ನಮ್ ದೋಸ್ತ್ ಅಲ್ಲೇ ಬಂದ್ ದುಕಾನದ ನೋಡ ಗೊತ್ತನನ್ೀ ಸತ್ತರ್ ಪಾಂಡೆ ಬೇರ ಇಲ್ಲಿ ಬಸವೇಶ್ವರ ಚೌಕ್ದಾಗ ರೀ ಹಾಂ ರೀ
ಆಯ್ತಾ ಅಲ್ರರಿ
ಇಲ್ರರಿ ಬಸಸರ ಸರ್ಕಲ್ದಾಗ್ರಿ ಇದು ನಮ್ಮ ದೋಸ್ತಂದು ದುಕಾನದಾರಿ ಹಾ ಮ ಬೇ್ರೀ್ ಪ್ಯಾಂ್ ಬ್ಬ ಇದ ಬೀಗ ನೋಡ್ರಿ ಅವ್ರಂದು
ಹೂ ಹೂ ಹೂ
ಯ ಅದಬೇ ಮಂಚೆ ಬಾರಿ ರ ಇನ ಪುರ್ತ ಕ
ಹಾ ಹ
ಹಾ ರಪ್ಪಿ ಕಣ್ರ ಗೊತ್ರ ರೀ
ಯಾರ ಹ
ಹಾ ಗ್ಯಾರೇಜ್ ರಪ್ಪಿಕಣವ್ರೀ
ಅವ್ರ ಬೇಲೆ ಹೋಗ್ತ ನಾವು ಗಾಡಿ ಎಣ್ಣ ಬೇಕಾಯತ ಅವ್ರಿಗೆ ಹ
ಹಾ ರೀ ಅವ್ರ ಮಗ ನನ್ ದೋಸ್ತ್ ನೋಡ್ರಿ
ಹೂ ಹ ನಂಗ ದೋಸ್ ಕೂಡ ನಾನ್ ನೋ ಬಿಡ್ರಿ ಸೈಲ್ಯ
ನೀ ನಿಮ ಕ್ಲಾಸ್ ಮೇಟ್ ಅಲ್ರಿವ ಹ ನಾಮ್ ಜೂನಿಯರ್ ನೋಡ ಅಲ್ಲಿ ನಮ್ಮ್ೂಊರಾಗ ಶಾಲಾಗ
ಹೂ ಅವರದು ಜೆಸಿಬಿ ಜೆಸಿಬಿ ಆದ ಅಲ್ಲ
ಹಾ ಜೆ ಸಿ ಪಿ ವರ ಒಂದು ಎರೆಡು ಟ್ರ್ಯಾಕ್ಟರ್ವಾ ಹ ಅವನ ಅವ್ರದು ಟ್ಯಾಕ್ಟರ್ ಮ್ಯಾಗ ಅವಾಗ ಆಾಗ ಹೋ್ೇವ ನೋನ್ಿ ನಾ ಅವ್ರರುದುಖಾದಾಗತ್ತು ಬಾಳ ಕುೂತೇನ್ೀ ಅವಾಗ ನಿಮೂಊರಾಗ
ಹೂ ನಮ್ಮೂರಾಗು ನಿಂದು ಅವ ಅದಾರಪ್ಪ
ಹಾ ನಾ ಹೇಳಲ್ರಿೀ ಬಾಬಾ
ಹೂ ಬಾಬಾ ಬಾಬಾ ಅನ್ಕೋತಿ ನೀವು ಬಾಬಾ ಮಾಡ್ಬಿಡ್ತಿರ ಅದ ನಮ್ಮ ಹೊರಗ
ಎಲ್ರರಿ ಶೇಠಾ
ರೈನ್ಶೆಟ
ಇ ಮತ್ತ ಖನ್ಗಿ ತರ್ಲಯನ್್ರ ಏನ್ರ ಊರ್ಗ ಹೊಂಟಿದ.
ಹ ತೊಂಬರಿ ಏನ್ ತರ್ಸ ನೋಡ್ರಪ್ಪ ನಿಮ್ ಲೆಟ್ಟಟ್ ಅಮೌಂಟ್ ಆದ್ ಮಾಡಿ.
ಅಮಟ್ರೆ ನಿಮಗೆ ಗ ಅದಲ್ರಿ ನಾ ಅಮೌಂಟ್ ಪೂರ್ಸಕ ಹಂಗಿದ್ದ ಮಂಷನ್.
ಮಪ್ಪ ಬಡದು.
ಆ ರೀ
ಹ್ಮ ಹ್ಮ್
ನಿಮ್ಗ ಎಲ್ಲ ಗೊತ್ತಿದ್ದ ಸರಕದೋರಗಿ ನಿಮ್ಗ ಗೊತ್ತಾರ ಎಲ್ಲಾ ಸರಕದವ್ರ ಮಂ.. ಜನ್ವು
ಲ್ಲ ವರ್ತು ಅಂದರು ನ ಮಾಡದ್ ಮಾಡತಿರಿ ಬಿಡದ್ ಬಿಡ್ತಿರಿ.
ಹ ನಮ್ ಬಾಬುಷಾ ಮತ್ತೇನ್ ಹತ್ತನ್ೀ ಮನ್ಷ್ಯ.
ಮ ಮಂಸ ಚಲೋ ಅದ್ರ ಚಿಗರಾಳಿ.
ಹಾ ರೀ ಟಿಕ್ದ ಅಂದ್ರಿ.
ಮಂಚ
ಹಾ ರೀ
ಹ್ಮ್
ಹ್ಮ ಎಲ್ಲೆಲ್ಲ ಕಾಲ್ ಉಳಿತನ್ರಿ.
ನೀ ನೋಡ್ರಿ ಮಂಚಾಗ ಇದಾರ.
ಹಾ ರೀ ಮತ್ರಿ ಇದು ಅದಕ್ಕ ಏನ್ತಾರೀ.
ಹ್ಮ್
ಆಯ್ತ ತರಿ ಮತ್ತ ಹಸ್ತರಿ ಮಾತ್ತ.
ಹ್ಮ್
ಅರೆ ಅರ
ಆಯ್ತಾಯ್ತುಗಾರ ಆಯ್ತಾ.